ಹಲೋ.
ಹಾ ಹೇಳಿ.
ಹಲೋ ಮಾತಾಡೋದು ಕೇಳಿಸ್ತಿದೆಯ ಹೇಳಿ.
ಹಾ ಹೇಳಿ. ಏನ್ ಏ ಏನ್ ಮಾಡ್ತಾ ಇದ್ದೀರಾ.
ಇದ್ದೀನಿ ಮನೇಲಿದ್ದೀನಿ.
ನಾವು ಕೂತ್ಕೊಂಡಿದ್ದೀವಿ.
ಹೌದಾ.
ಹ ಏನಾದ್ರೂ ಒಂದ ಕಥೆ ಗೊತ್ತಿದ್ರೆ ಹೇಳ್ತೀರಾ
ನಾನು ಬೇರೆ ಆಪ್ ತಗ್ರೆ ನಿಮ್ದು ಹೋಗುತ್ತೆ ಮಾತಾಡೋದು ವಾಯ್ಸ್ ಕಟ್ ಆಗುತ್ತೆ
ಏನಾದ್ರರು ಒಂದ ಕತೆೆ ಗೊತ್ತಿದ್ರೆ ಹೇಳಿ
ಗೊತ್ತಿಲ್ಲಾ ಬಟ್ ನೋಡ್ಕೊಂಡ್ ಹೇಳ್ತೀನಿ ಅಷ್ಟೇ ಗೊತ್ತಿರೋದು ಹ್ಮ ಏನದು ಬೇರೆ ಆಪ್ ಓಪ್ ಹಲೋ
ಹಾ ಹೇಳಿ
ಹಲೋ
ಹಾ ಹೇಳಿ
ನೀವು ಮಾತಾಡಿ ಹಲೋ ಹಲೋ
ಹಾ ಹೇಳಿ ಅಕ್ಕಾ
ಡಬಲ್ ಡಬಲ್ ವಾಯ್ಸ್ ಕೇಳಸ್ತಿದ್ಯಾ ಅಂತ ಕೇಳ್ತಿದೀನಿ ಮಾತಾಡಿ ಜೋರಾಗಿ
ಇಲ್ಲಾ ಕೇಳಿಸತಾ ಇಲ್ಲಾ
ಹಾ ನಾನ್ ಬೇರೆ ಆಪ್ ಓಪನ್ ಮಾಡಿದ್ರೆ ಕತೆ ಹೇಳಕ್ಕೆ ಇದು ಏನದು ನೆಟ್ವರ್ಕ್ ಡೌನ್ ಆಗಿ ಮಾತಾಡೋದು ಕೇಳಲ್ಲ ಅಂತ ಅಂತಿದೀನಿ ನಿಂಗ ಯಾವ್ದಾದ್ರೂ ಬಾಯಲ್ಲಿ ಬರದು ಗೊತ್ತಿದ್ರೆ ಹೇಳು ಅಂತಿದ್ದೀನಿ
ಹ ನನ್ಗೆ ಯಾವದ್ ಗೊತ್ತಿದೆ ಅಂದ್ರೆ
ಹ್ಮ್
ಇವಕ್ ಸದ್ಯಕ್ಕೆ ಯಾವ್ದೂ ಗೊತ್ತಿಲ್ಲ ನನ್ಗೆ
ಹೂ
ಯಾಕ್ ಸದ್ಯಕ್ಕೆ ಯಾವ್ದು ಹೋಗ್ತಿಲ್ಲಾ
ಹ್ಮ್
ಹಾ ಏನು ಊಟಾ ಮಾಡಿದ್ರಿ
ಏನದು ರೈಸ್ ಮತ್ತೆ ಸಾಂಬಾರ್ ಮಾಡ ಹ್ಮ ನೀವು
ನಾವು ಅನ್ನ ಸಾಂಬಾರ್ ಊಟಾ ಮಾಡಿದ್ವಿ
ಹೌದಾ ಸರಿ ಸರಿ ಮತ್ತೆ
ಪ್ರವಾಸ ಎಲಗ್ ಹೋಗ್ಬೇಕಂತಿದ್ದೀರಾ
ನೀವು
ನಾವು ಹೋಗ್ಬೇಕು ಅಂತ ಇದ್ದೀವಿ
ಹಾ
ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ
ನಾವು ದಾಂಡಲಿ ಕಡೆ ಹೋಗ್ಬೇಕು ಅಂತವಿ
ಹೌದಾ ಹೋಗಿ ಚೆನ್ನಾಗಿದೆ ಅಲ್ಲೆಲಾ
ಹಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೋಗಿ ಬಂದವಿ
ಮನೆಯವ್ರ ಜೊತೆನಾ
ಹಾ ಕುಟುಂಬ
ಹೋಗ ಬನ್ನಿ ಚೆನ್ನಾಗಿದೆ
ಹಾ ನಿಮ್ಗೆ ಏನು ಇರವೇ ಇದು ಅಡ್ರಸ್ ಮಾಡಕ್ ಬರುತ್ತಾ
ಹ್ಮ ಹ್ಮ ಮಾಡಕ್ ಬರಲ್ಲ
ಹೇಳ್ತೀನಿ ನೋಡಿ ಕೇಳಸ್ಕೊಳ್ಳಿ
ಹೇಳಿನಿ
ಇದು ಫೆಡ್ರಸ್ ಬಡ ಸಿಗುತ್ತೆ ಅದು ತಗೋಬಿರ್ಬೇಕು ಆಮೇಲೆ ಅನ್ನ ಮಾಡ್ಕೋಬೇಕು
ಹಾ
ಅದಕ್ಕೆ ತರಕಾರಿ ಎಲ್ಲ ಆಸೆದ ಹಾಕಬೇಕು
ಹಾ
ಇದು ಕ್ಯಾರೆಟ ಬೀನ್ಸ
ಹ್ಮ್
ಹಲೋ
ಕೇಳಿಸ್ತಿದೆ ಹೇಳಿಯೇ ಕ್ಯಾರೆಟ್ ಬೀನ್ಸ್ ಮತ್ತೆ
ಎಲ್ಲ ಆಸೆದ ಹಾಕೋಬೇಕು ಆ ಆಮೇಲೆ ಕಡ್ಲೆ ಬೀಜ ಬೇಯಸ್ಕೋಬೇಕು
ಕಲೆ ಬಿ ಜಾಪ್ತಾಾದತಿ
ಹಾಂ
ಆಮೇಲೆ
ಆದ್ಮೇಲೆ ಅದಕ್ಕೆ ಒಗ್ಗರಣೆ ಆಗ್ಬೇಕು ಈರುಳ್ಳಿ ಟೊಮ್ಯಾಟೊ ನಿಂಬೆ ಹಣ್ಣು ನಿಂಬೆಹಣ್ಣು ಹಾ ಎಲ್ಲ ಈಗ ಬೇಯಿಸಕೊಂಡಾದ್ಮೇಲೆ ಅದು ಫ್ರೈಡ್ ರೈಸ್ ಪೌಡರ್ ಹಾಕಿ
ಹ್ಮ್
ಹೂ ಖಾರ ಹಾಕಿ ನಮಗ್ ಖಾರ ಎಷ್ಟು ಬೇಕಷ್ಟು ಹಾಕೋಬೇಕು ಆಮೇಲೆ ಎಣ್ಣೆ ತುಪ್ಪ ಹಾಕ್ಬೇಕು ಎಣ್ಣೆ ಜಾಸ್ತಿ ಹಾಕ್ಬೇಕು ಅದಕ್ಕೆ ಹ ಹಾಕಿ ಆದ್ಮೇಲೆ ಅದು ಫೈಡ್ರೈಸ್ ಪೌಡರ್ ಹಾಕದಾದ್ಮೇಲೆ ಇದು ಅನ್ನ ಹಾಕ್ಬೇಕು ಅನ್ನ ಹಾ ಕಲ್ಸಿ ಕ್ಯಾರೆಟ್ ಕರ್ಕೊಂಡಿರ್ತೀವಲ್ಲ ಸೈಡ್ ಅಲ್ಲಿ ಅದ ಹಾಕಿ ಎಲ್ಲಾ ತರಕಾರಿ ಹಸೇದ್ ಹಸೇದ್ ಎಲ್ಲಾ ಹಾಕ್ಬೇಕು ಕೊತ್ತಂಬರಿ ಆಮ ಗೆ ಸೊಪ್ಪು ಎಲ್ಲ ಸೇದಾಕಿ ಪುದೀನ ಒಂದು ಅದು ಅಂದಲ್ಲಿ ಬೇಯಸ್ಕೋಬೇಕು ಪುದೀನ ಹ ಅದ ಹಾಕಿ ತಿನ್ಬೇಕು ಚೆನ್ನಾಗಿರುತ್ತೆ ಅದಕ್ಕೆ ನೆನ್ಸ್ಕಣಕ್ಕೆ ಬಜ್ಜಿನೋ
ಹ್ಮ್
ಮೆಣಸಿನಕಾಯಿ ಬಜೀ ಏನಾದ್ರರು ಮಾಡ್ಕೋಬೇಕು ಚೆನ್ನಾಗಿರುತ್ತೆ
ಮತ್ತೇನ್ ಮಾಡಕ್ ಬರುತ್ ನಿಮ್ಗೆ
ಹ
ಮತ್ತೇನ್ ಮಾಡಕ್ ಬರುತ್ ನಿಮಗೆ
ಮತ್ತೆ ಅದೊಂದು ಚೆನ್ನಾಗಿ ಮಾಡ್ತೀನಿ ಫ್ರೈಡ್ ರೈಸ್ ಅದಕ್ಕೆ ಇನ್ನುೂ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತಾರೆ
ಈಗೈಸ್ ಮಾಡಕ್ ಬಂದ ಹೇಳಿ ಅಂತ
ಹಾ ಎಲ್ಲ ಚೆನ್ನಾಗ್ ಆಗ್ತೀನಿ ಮಾಡ್ತಾರೆ ನಾನು ಅಂದ್ರರು ಒಂದ್ ಸಲಿ ಕೊಟ್ಟಲಲ್ ತಿನ್ನಿಗೆ ಹ
ಅಲ್ಲಾ ಎಗ ರೈಸ್ ಮಾಡಕ್ ಬಂದಿದ್ರೆ ಹೇಳಿ ಅಂದೆ
ಹಾ ಎಡ್ರೆಸ್ಟ್ ಮಾಡೋಕೆ ಬರುತ್ತೆ ಅದು ಯಾವ್ತರ ಯಾವತರ ಮಾ ಮಾಡ್ಬೇಕಂದ್ರೆ ಯಾವತರ ಮಾಡ್ಬೇಕಂತ ಕ ಹೇಳಿದ್ರೆ ಅದಕ್ಕೆ ಅನ್ನ ಮಾಡ್ಕೋಬೇಕು ಫಸ್ಟ್
ಹಲೊ.
ಅದಕ್ಕೂ ಪುದೀನ ದಿನ ಮೆಂಂತೆ ಸೊಪ್ಪು ಕೊತ್ತಂಬರಿ ಎಲ್ಲಾ ಅನ್ನದಲ್ಲೇ ಹಾಕಿ. ಮಾಡ್ಬೇಕು ಅನ್ನ ಮಾಡ್ಕೊಂಡ ಆದ್ಮೇಲೆ.
ಹ್ಮ್.
ಹಾ. ಇದು ಆ ಟೊಮ್ಯಾಟೊ ಹಸುರ್ಗಾಯಿ ಈರುಳ್ಳಿ ಎಲ್ಲ ಹಚ್ಕೋಬೇಕು. ಕು.
ಹ್ಮ್ಹ್.
ಆಮೇಲೆ ಅದ್ ಹಚ್ಕೊಂಡ್ ಅದ್ಮೇಲೆ ಅದ ಹಾಕಿ ಬೇಯಿಸ್ಬೇಕು. ಸ್ವಲ್ಪ ಹೊತ್ತು ಒಗ್ಗರಣೆ ಹಾಕ್ಬೇಕು ಹಾಕ ಆದ್ಮೇಲೆ. ಅದಕ್ಕೆ ಮೊಟ್ಟೆ ಹಾಕ್ಬೇಕು ಒಂದ್ ಐದು ಆರ ಮೊಟ್ಟೆ ಹಾಕ್ತೀವಿ ನಾವು ಆರು ಮೊಟ್ಟೆ ಹಾಕಿ. ಅದು ಚಿಕನ್ ಮಸಾಲಾ ಗರಂ ಮಸಾಲಾ.
ಹ್ಮ.
ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾ ಎಲ್ಲ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು. ಅನ್ನ ಅಕ್ಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಬೇಕು ಮಿಕ್ಸ್ ಮಾಡ್ಬೇಕ ಅದು. ಮಿಕ್ಸ್ ಮಾಡಿ ತಿನ್ಬೇಕು ಅದು ಚೆನ್ನಾಗಿರುತ್ತೆ ಎಗ್ ರೈಸ್ ಸು. ಅದಕ್ಕೆ ಇನ್ನೂ ಇದ ಹಾಕ್ಬೇಕು ಹ್ಮ್ ಕೋಸ್ ಅಂತಾರಲ್ಲ.
ಹಾ.
ಅದು ಕ್ಲೀನ್ ಆಗಿ ಕಟ್ ಮಾಡ ಹಾಕ್ಬೇಕು ಚೆನ್ನಾಗಿರುತ್ತೆ.
ನೀ ಮಾಡಿದ್ರಿ.
ಹಾ ಮಾಡಿ ನೋಡಿ ಚೆನ್ನಾಗಿರುತ್ತೆ ತಿನಕೆ ಅದಕ್ಕೆ ಮೊಸರು ಇರ್ಬೇಕು.
ಮಾಡ್ತಿವ್ ಬಿಡಿ. ಮತ್ತೆ ಎಲ್ಲಾದ್ರೂ ಓದಿದ್ದೀರಾ.
ಹಾ ಇವತ್ತು ಸಂಜೆ ಹೋಗ್ಬೇಕು ಅಂತ ಇದ್ದೀವಿ.
ತಿಂದಿ.
ಹಾ ಇಲ್ಲಿ ಕೋಟೆ ಇದೆ. ಕೋಟೆ ಕೋಟೆ.
ಹಾ ಅದ್ರದ್ದು ಕತೆ ಹೇಳಿ ಸ್ವಲ್ಪ ಕೋಟದು.
ಅದು ಒಂದು ಕಿತ್ತೂರ ರಾಣಿ ಚೆನ್ನಮ್ಮ ಅಂತ ಇರ್ತಾಳೆ.
ಹಾ.
ಅದ್ ಅವಳು ಒನಕೆ ಒಬ್ಬ. ಕೆಲ್ಸ್ತಾ ಇದಯಾ.
ಕೇಳಿಸ್ತಿದೆೆ ನೀವ ಹೇಳಿ.
ಹಲೋ.
ಕೇಳಿಸ್ತೀ ನೀವ ಹೇಳಿ ಅಂದೆ.
ಹಾ ಒನಕೆ ಒಬ್ಬವ ಒಂದು ಕಿತ್ತೂರಾಣಿ ಚೆನ್ನಮ್ಮ. ಡಾಕ್ಟರ್ ಬಿ ಅಂಬೇಡ್ಕರ್ ರು. ಇವರ ಮೂ ಮೂರ್ ಜನ ಇರ್ತಾರೆ. ಅದು ದೇವುಲಯಕ ದೇ ಒಂದು ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಒಂಥರ. ಅದು ಲಾಸ್ಟಗ ಬೆಟ್ಟದ ಮೇಲ್ ಇದೆ ಅವರು. ಅ ಕೋ ಒಂದು ವಾಸವ ಮಾಡಿರೋದು ದೇವಸ್ಥಾನ.
ಹ್ಮ್.
ಅದು. ಅವರು ವಾಸ ಮಾಡ್ಬೇಕಾದ್ರೆ ಒಂದು ಮನೆ ಇತ್ತಿತ್ತು ಮನೆ ಪುಟ್ಟ ಮನೆ. ಅದು ಅವರು ವಾಸ ಮಾಡಿರೋದು ಅಂತ ಅದ್ರಲ್ಲಿ ಒಂದು. ಹಾ ಏನು ದೇವ ದೇವಾಲಯ ಕುಂದಿಸ್ಕೊಂಡು ಪೂಜೆ ಮಾಡ್ತಾರಿ ಇವಾಗು.
ಹ್ಮ್.
ಹಾ ಅದು ಅವಾಗ ಅವನ ಶತ್ರು. ಇವನು ಪುನೀತ್ ರಾಜ್ ಕುುಮಾರ್ ಅವರು ಅಪ್ಪ ಇದ್ದಾರಲ್ಲಾ ಹಾ ಯಾರು ಶಿವರಾಜ್ ಕುಮಾರ್ ಹಾ ರಾಜಕುಮಾರ್ ಆಮೇಲೆ ಇನು ಹ ನನಿಗೂ ಸ್ಲ್ ಸ್ವಲ್ಪನೆ ಗೊತ್ತಿರದು
ಧನ್ವಾದಲ್ಲ ಬಸ್
ಹಾ ಚೆನ್ನಾಗಿದೆ ಅದು ಆಮೇಲೆ ಅಲ್ಲಿ ಕೋತಿ ತಿಮ್ಮಾ ಅಂತ ಇದ್ದಾನೆ ಅವನು ಬರೇ ಇದು ಗೋಡೆಗಳ ಹತ್ತ ತಾನೆ ಹಾ ಚೆನ್ನಾಗಾಗಿದೆ ಹೋಗ್ ಬರ್ಬೇಕ ಇವಾಗ ಸಾಯಂಕಾಲ ಗೆಳತಿಯರ
ಹ ಹೌ
ಹಾ ಮತ್ತೆ
ಏಳು ಬೆ
ಹಾ ನೀವಲ್ಗೂ ಹೋಗಿಲ್ವಾ ಪ್ರವಾಸ ಮುಂಚೆ ಇವಾಗ
ನಾ ಅಲ್ಲಿಂದ ಇಲ್ಲಿಗ್ ಬರದೇ ಪ್ರವಾಸದಂಗೆ ಬೀದಿಯಿಂದ ಮನೆಗೆ ಎಲ್ಲರೂ ಬರದೇ ಪ್ರವಾಸ ಅದೇ ಒಂದ್ ದೊಡ್ ಪ್ರವಾಸ ಆಗ ಮುಂದದೆ ಏನ್ ಮಾಡೋಣ ಬಿಡಿ ನಿಮ್ಮೊಂದನಿಗೆ ನಿಮ್ಮ ಜೊತೆಗೆ ಮಾತನಾಡಿ ಖುಷಿ ಆಯ್ತು ಧನ್ಯವಾದಗಳು